ಹಲೋ
ಶಿವೇನ್ ಅದೇ ಮಾಡತಾನೇಣ
ಇಲ್ಲ ಇಲ್ಲ ಅವ್ರ ಯಾರು ಫೋನ್ ಅಂಚಾರ ಅವ್ ಮನೆಯಾಗ ಮದಕತನ
ಹ್ಮ ನೀಯೇ ಮುನ್ ಮುಣ ಚಲ್ಲ ಮುಡದಲ್ಲ
ಏ ಅಪ್ಪಾ ಎದ್ದಳ್ದೆ ಹತ್ ಕಡೆಗೆದ್ದೀನಿ
ಹ್ಞ
ಎದ್ದ ನಾಷ್ಟು ಹೋಗಿನಿ ನಾಕೆ ಇಡ್ಲಿದ್ದವು ನನಗೆ ನಾಕಕ್ ಇಡ್ಲಿ ಬಂದಿನಿ ಶಿವನಾಶನ ಮಾಡಿಲ್ಲವ ಆ
ಟಕ್ ಬಂದ್ರ ನೀನ್ ಶುರ ಅರು
ಬಂದ್ರ ಹತ್ತುವರಿ ಹಂಗ ಆತ್ತೋರಿ ಬಂದ್ರೆ ಬಂದ ಇಲ್ಲಿ ಕುತ್ರೋರು ದೋಸ್ತ ಸ ಸತೀಶ್
ಬಂದ ಇಲ್ಲ ಕುಂತು ಒಂದು ಎರಡು ತರ ಆಯತು ಹೋದ್ರ ಅವ್ರ ಮಗ ಮುಟ್ಟ ನಾವು ಯಾವ ಗಂಟೆಗೆ
ಹ್ಮ್
ಕಲ್ಕರಿರಿಗೆ ಏನ ನಂದ
ಎಲ್ಲಾ ಮುಚ್ಚಿದಂತ ಸುಮನೆಗರ್ ಅವ್ರು ಮೊದ್ ಕೂತ್ತಾರ ಸುನೆಗರ್ ಅವ್ರು
ಏನ್ ಮಾಡ್ರ ಮ ತೊಟ್ಟ ತನ
ಇಲ್ಲಿಂದ ಬಿಡೋದೇ ಹತ್ತ ಹನ್ನೊಂದ್ ಬಿಟ್ರರು ಅಂತರು ಮುಂಜೆಯಲ್ಲಿ
ಹ್ಞ
ಒಂದೊಂದರ ನಡಗೈತ್ ಅಂತ ಆಯ್ತ ಕಲ್ಗಿರ್ ಹೋದಾರ ಅಂತ ಸಲ್ಪ್ ಎಂಜಾಯ್ ಮಾಡಿ ಕಡೆ ಹೋದಾರ ಅಂತ ಹ ನೀಲ ಸಾಗರ್
ನೀಲ್ ಸಾಗರ
ಹ್ಮ್ ನೀರ್ ತುಂಬ್ತ್ಲೆ ಪತ್ ಸೊಲ್ಲತ್ತಂತ್ತ್ ನೀರು.
ಹಾ ಆ
ನಾವು ತಗ್ದಿಲ್ಲ ನೀರು
ನಾವ್ ಹೋದಾಗಿತ್ರಿ ಹೌದು.
ನೀರ್ ಚಲೋದು ಅಂತಲ್ಲ ಅಂದ ನೀಚಲೋದ್ರರಿ ಜಿಗ್ದ್ವು ಅಂದ.
ಹ್ಮ್ ಜಗ್ಗಿದ ನಿನ್ನೆ ಮತ್ ನಾ ಬರ ಟೈಮ್ ಹೋಗ್ತಿದ್ಯಲ್ಲ ಅ ಕಡೆ.
ಹಾ ಎಲ್ಲಿ ಬರದ ಸಂಜಿಗ್ ಬಂದಿವಲ್ ನಾವು. ಬರಕ್ಕೆ ಆರಗ್ಯತ್ಲೆ ಇಲ್ ಎಲ್ಲೋ ತಳ ಗಡೆ.
ಮೇಷ ಗಾರನ್ ಮೇರಿ ತೊಂದ್ರೆ
ಹ್ಮ್
ನೀರ್ ಚಲೋ ಐತಂತ.
ಉಮ್
ಫೋಟೋ ನೋಡಿರೇನಾ ಫೋಟೋ ನೋಡಿರೇನ.
ಹ್ಮ್ ತೋರ್ಸಿದ ಅವಷ್ಟು ತಕೊಂಡು ಫೋಟೋ ಅದು ಇದು ಹಾ ಅದು ಚಲ್ ಅದಾವನ್ ಇನ್ನ ಮಳೆಗೆಲ್ಲ ಜಗ್ಗಿ ಮಳೆ ಸ್ವಲ್ಪ ಜಗ್ ಇರುತ್ತು ಅಷ್ಟ ರುತಿಕ ಜಬ್ಬುಲು ರುತಿಕಗ್ಯ.
ಏನ್ ಮಾತಾಡ್ಬೇಕ್ ಅವ್ನಿಗ್ ಹಚ್ಚಿ
ಅ ಹ್ ಹ್ ಹ್ಮ್ ಮತ್ತರ್ಬೇಕು ಏನೇನ ಅಹ್ ಹಿ ಹಿ ಹಿ ಇಲ್ಲ ಅವ್ನು ಹಚ್ಚಿಲ್ಲ ಒಂದ್ಸಲನ ನಾನು ಹಚ್ಬೇಕಂತನಿ ಆ.
ಏ ಅವ್ನ್ ಬಲ್ಲ ಆಗುದ ಇಲ್ಲಿ ಅವಲ್ಲ ಮಾ ಮಾಡಲಾಗ್ಯಾದ್ ಅವ.
ಹಿ ಹಿ ಹಿ
ಆರಕ್ಕ ಹೊಂಟವನಗಿ ನಿಮ್ಮಿಂದೆಲ್ಲಾ ಇದಾಗ್ಯದ್ ಸ್ವಲ್ಪ.
ಏಯ್ ನಿಂದಿಲ್ಲಿ ಅವ್ರಪ್ಪ
ರೊಕ್ಕಲ್ಲ ಮನ ಹಾಕ್ತಿರ್ಬೇಕ.
ಹ್ಮ ಅಹ್ ಹ್ ಹ್
ಸಾಮ್ಯ ಗೊತ್ತಿಲ್ಲೆನ್ ನಿನ
ಏ ನ ಯಾರಿಗ್ ಇದ್ಲ ಮೊದಲ.
ಹ್ಮ್
ಫಸ್ಟ್ ಟೈಮ ಕನ್ಫರ್ಮ್ತಾನ ಯಾರಿಗಿಡ್ದಿಲ್ಲ ಆಮೇ ಶಿವಗ್ ಹೇಳಿದೆ ಆಮೇಲೆ ನಿಮಗೆ ಹೇಳಿದ್ ನಾನು.
ಮತ್ತ ಇದು ಏನಂತಾರೆ ಸಾಮಿ.
ಸಾಮ್ಯಾಗದ್ರ ಪೂರಾ ಮಾಡ್ತಾನವ ಫೋನು. ಅದಕ್ಕೆ ಹೇಳೀಲ್ಲವಿಗ್ ಹ್ಮ್ ನಾವೇ
ತಾನೇ ಏನು ಕೇಳೇ ಇಲ್ ಇನ್ನು ಯಾರಿನ್ನು.
ಏನ
ಏನು ಎಲ್ಲಿಗ್ ಹೋಗಿರಿ ಏನಿಲ್ಲ ಅಂಗೇನು ಕೇಳಿಲ್ಲ ನೋಡು ಅವ
ನಮ್ಗೇನು ಕೇಳಿಲ್ಲವ. ನಾ ಮಾತಾಡಲ್ಲ ಮೊದಲಿನಂಗ ಜಾಸ್ತಿ. ಆಮೇಲಾಶಿ ಏನು ಮಾತಾಡಲ್ಲ. ಪೂರ ಮತ್ತೆ ಬಿಟ್ಟಿವಿ ಬಿಡದವು ಅವನೇ ಯಾವಗ ಮಾತಾಡ್ತಾನ್ ತಾನೇ ಇನಾ ಬಿದ್ದ ಹಂ ಅವ್ರ ಟಿಕ್ಯಾ ಒಂದ ಚಟ ಬಿಡುವಲ್ಲ ಮಗ ಎಲ್ಲಾ ಒಂದ ಇದ್ ಮಾಡಿ ಮತ್ತ ಮತ್ತ್ ಅವ್ನ ಬಲ್ಲಿ ಹೋತಾ ಟಿಕೆಟ್ಟ್ ಡಿನ್ನರ್
ನಿನ್ನೆ ಎಲ್ಲಾ ಅದೇ ಮಾತಾಡ್ತಿದ್ರು ಏನ್ರಿ ಟಿಕ್ಯಾನ್ ಸಾಮ್ಯಗ್ ಅಂತೀರಿ ಸಮ್ಮ್ಯಾ ಅಲ್ಲಿ ನೋಡಲ್ಲ ಹೆಂಗ ದೂರ ಹೋಗಿ ಮಾತಾಡತಾರ್ ಅಂತ.
ನಮ್ಮ ಮುದಿ ಗೂಬೆ ಬೈತನ ಆ
ಹ್ಮ ನಮ್ಮ ಅದೇ ಅಂದೆ ನಾನು. ನನಗ್ ಅದೇ ಪರೀಶಾನಿ ನಮ್ಮ ಮುಂದ್ ಬೈತಾನ ಇಲ್ಲಿ ಹಿಂಗ್ ಮಾಡ್ತಾನಲ್ಲಪ್ಪಾ ಅಂದೆ ನಾನು.
ಅವ್ರಿಗ್ ಏನ್ ಗೊತ್ತ ಸ್ವಲ್ಪ ಸ್ವಲ್ಪ್ ಬೆಣ್ಣಿ ಹಚ್ಚಿರ್ ಸಾಕ ಅವ್ರ್. ಆಯ್ತ ಹೋ ಹೋ ಹೋಗ್ಬಿಡ್ತನಾ ಅವ.
ಹೋಗ್ಬಿಡ್ತಾನ ಅಂತ ಅಲ್ಲೆ ಯಾರ್ ನಮ್ ನಮ್ ನಮ್ ಸಂಗಟ ಹಂಗಿರ್ಲವ ಅವ್ರ ಸಂಗಟ ಇರ್ತಾನ.
ಹ್ಮ್. ಸ್ವಲ್ಪ ಇದು ಅದ್ರ ಸಾಕು ಅವನಿಗೆ ಆಯಿತು ಆಕಡೆ ಹೋಗಿ ಬಿಡ್ತಾನಾ ಅವ -
ಅದ್ರಾಗ ಪೂರ್ಣಿಮಾ ಮಾಮ್ಮ ಏನ್ ಪೂರಾ ಇದ್ ಮಾಡ್ಬಿಟ್ರರು ಅವನಿಗೆ
ಏ ಆಕಿ ಪೂರ್ಣಿಮಾ ಹೆಂಗ್ರಿ ಲೇ ಪಾ ಪೂನಿಮಾ ಅ ಇದುದಾ ಅತ್ತನಿಲ್ಲ ಅಕಿನ ಪಾಡಿಗ್ ಆಕಿ ಇರ್ತಾಳ. ಹಿಂಗ್ ಇದನ್ನ ಮಾಡಲ್ಲಕಿ ಮಾಮಿಟು ಎಂತ ಟೈಮ ಬಯನ್
ಇಕಿ ಬಾಳ ಡೇಂಜರ್ ಆದಳೋ ಮಾರಾಯ ಅಕಿ.
ಹ್ಮ್ ನಾ ನನ್ನ ಸಂಘಟ ಮಾತೆ ಆಡುದಿಲ್ಲ ಅಕಿ ಕರೆಕ್ಟ್ ಆಗಿ.
ಹ್ಮ್ ಹ್ಮ
ನಾ ಅಂದ್ರ ಅಲ್ಲೇ ತೋರ್ಸ್ತೀನಿ ಈಗ ಅಕಿಗ ಅಲ್ಲೇ.
ಹ್ಮ್ ಹೂ
ಅವ್ ರುಜಿಕೇನು ನನ್ನ ಎದ್ರ ಏನು ಅನ್ನೋದಿಲ್ಲ ಗಫ ಆಗಿರ್ತಾನ.
ಹ್ಮ್ ಹ್ಮ್
ಚೊಲೋ ಆಯ್ತಂತೆ ಅವ್ರದೇಲ್ಲಾ ಟ್ರಿಪ್?
ಹ ಅಂದ್ರ ಮಳಜಿಗೆಗಂತ ತರದ ಮಳಿ.
ಹ್ಮ್
ಹೋಗಾಗ್ ಮಳಿ ಬರಗ ಮಳಿ ಇತ್ತಂತ ಅವ್ರದ ಬರಿ ಮಳಿ ಮಳ್ಯಾಗ್ ಸಿಕ್ಕಾಕೊಂಡ್ರ ಅವರು.
ಹ್ಮ್
ಅದಕ್ಕೆ ಇಲ್ಲಿದ ಜಲ್ದೀ ಬರ್ತಾರ ಅಂತಾರ ಹುಡಗ್ಯರ್ದಾಗ ಸಿಆರ್ ತೇಗಿ
ಹ್ಮ್
ಅಕಿ ಬ ಭಾವನ ರಂಜಿತಾ
ಹ್ಞ
ಮತ್ತ
ಅಕಿ ನಮ್ರತಾ ಅವ್ರ ಹೋಗಿಲ್ಲಾ?
ನಂಗ ಗೊತ್ತಿದೆ ಇಷ್ಟು ಮೂರ್ ಮೂರ ಅಷ್ಟ ಗೊತ್ತದ ಮೂರ್ ಜನಾ ಅಷ್ಟೇ ಇನ್ನ ಇಬ್ಬ್ರ್ ಆದಾರ ಯಾರ ಗೊತ್ತಿಲ್ಲ. ಅಕಿ ಅವತ್ತು ಅವತ್ತು ಹೊದ್ಲಲ್ಲಾ ಬೈಕ್ ಮೇಲ ಬೈ ಬೈ ಬೇತಳ್ ನೋಡ್
ಅದೇ ಅದೇ ನಮ್ರತಾ
ಹ್ಮ್ ಅ ಅಕ್ಕಿ ಒಬ್ಬಕಿದ್ಲ ಇನ್ನೊಬಕಿ
ಹ್ಮ್ ಆಕಿನ ಸಂಗಟ ಒಂದ ಹುಡಗಿ ಇರ್ತೇತ ಹ ಶಿವಾನಿ ಶಿವಾನಿನೇ.
ಹ್ಮ್ ಇಷ್ಟು ನಾಕ
ಎಷ್ಟ್ ಜನ ಇದ್ದಾರ ಅಂದ್ರೆ ಅವರಿಬ್ರು ಇಲ್ಲಿಬ್ರು ಮೂರು ನಾಲ್ಕಐದು ಆರು ಯಜನಾಗಿರೋರು
ಹ್ಮ್
ಮೂರ್ ಬೈ ಎರಡ್ ಸ್ಕೂಟಿ ನನ್ನೊ್ ಬೇಕು ಎಮ ಕಾರಣ ಇಲ್ಲ ಅವ್ರಿಗೆ ಗಾಡಿ ಸಿಕ್ಕಲ್ಲ ಅವಿಗೆ ಕರೆಕ್ಟಗ ಇನ್ನ ಹೆಂಗ ಸಿಕ್ಕು ನಿನ್ನ ಕರೆಕ್ ಟೈಮ ಇಲ್ಲಾಂದ್ರೆ ಬೈಕ್ ಎಸತತಿಲ್ ಅವರು
ಗಾಡಿ ಇನ್ನೊಂದ ಯಾರ್ದ ಟ ಇದ್ ಮಾಡಿದ್ರರು ನಿಂದ್ ಶಾಂತನ್ ಟೈಮ ನಿಂದ್ ಬನ್ತೆನಾ
ಹ್ಮ್ ಇದ್ದದ ಬರ್ತದಲ್ಲ
ನಮ್ಮ್ ಹೆದರ ಅಂದ ಅ ಷ್ಟ ಕೂಡಮ್ಮ ಹ್ಮ ಮಾ ಅಂ ಬುಖಚಾರ ಅವರು ಸ್ಕೂಟಿ ಡಸ್ ಕೂಡ ಅಂತ
ಹಾ
ಮಳೆದ ಬಿಚಾರ ಅಂತ ಮಳೆದೀಪ್ಪಗೆ
ಸ್ಕೂಟೀಸ್ ಕೊಡ ಅಂತ
ಹ್ಮ್ ಅವೇನಂದ ನಾ ಸ್ಕೂಟಿನ ನ ಡ್ಯೂಟಿಗ್ ಹೋನಿ ಬೇರೆ ಎಷ್ಟ ಕೊಡ್ತನಂತಂತ
ಹ್ಮ್
ಬೇರೆೆಯ್ರದ್ದ ಇಷ್ಟು ಕೊಟ್ಟ ನಾ ಸ್ಕೂಟಿ
ಹ್ಮ್ ಅ ಹುಡುಗಿಯರ ಹುಡುಗಿಯರ ಅಲ್ಲೇ ಬಾಜುನೇ ಇರ್ತಾರೆ ಒಂದು ರೂಮ್ ಬಾಜುನೇ ಅವು ಇಸ್ಕಟ್ಟಿರ್ತಾವ ತಿ ನಂಬ್ರತಾರ್ಲ್ಲ ಬಾಜನ ಇರ್ತಾರ
ಇಲ್ಲ ಎಂತಪ್ಪ ಇಲ್ಲ ಇಲ್ಲಿ ಅದಂತರ ಇಲ್ಲ ಬಿಳತೆೇವ ಬಿಡಿಜಿತ ವರ್ಷ ಸಣ್ಣಂತ ಯಾರ್ಮ
ರೂಮ್ ಬಾಜು ಅದ ಹಾಕಿ ಒಂದೇ ಬಿಲ್ಡಿಂಗ್ ಹಾಕಿ ನಮ್ರತ ಅದಕ್ಕ ಹೇಳಸ್ಬಿಟ್ಟತ
ಏ ಇಲ್ಲ ಇಲ್ಲ ಅವನ ಅವನಿಗೆ ಅವನ ತರತ್ತ ಮಲ್ಲ ಎಕ್ಮ ಅ ಎಾಮ ಕೆವರಬ ಅ ಸರ ಸ್ವಲ್ಪ ಸ್ ಸ್ಕೂಟಿ ಕೊಡ್ರರು ಸರ ಸ್ವಲ್ಪ ಎಕ್ಸಾಮ್ ಬರಕ್ಕೋತನ ಅಂತ ಅಂದ ಅಂತ ನೀಟ್ ಎಕ್ಸಾಮ್
ಯಾರು
ಆಕೆ ಯಾರಪ್ಪ ಆಕೆ ಈಕಿ ಬರ್ಲಲ್ಲ ಅವನ ಕಖಡ ಕಟ್ಟುಡ್ಗೆ
ಅ ಅಕ್ಕಿ ಇಲ್ಲಕ್ಕ ಇಲ್ಲಕ್ ನೀಟ್ಯಾಕ ಬರ್ತಾ ಆಕಿ
ಮತ್ತೆ ಬದ್ರ ಒಂದಂದುಸಲ ನಮ್ಗೆ ಬರರೆಕ್ ಬರ್ತಾಲ್ಲ
ಹಂಗೆನಾ
ಹ್ಮ್ ಮಂದತ್ ಎಕ್ಸಾಮ್ ನೀಟ್ ಎಕ್ಸಾಮ್ ಬರಕ್ ಸರ್ ಸ್ಕೂ ಸ್ಕೂಡ್ಡು ಸರ ಎಕ್ಸಾಮ್ ಆಗ ಬರ್ತಾನ ಅಲಂತ
ಹ್ಮ್
ಏನ ಅಂತ ಮತ್ತಾಗ ನ ಬಿ ನಾ ಬಿ ಬಿ ಬರ್ ಬ ಅಂತೇವ ನಾನು ಬರ್ತಾ ಇದೀನ ಕೂಡ ಎಕ್ಸಾಮ ಬರ್ಕಂದ ಅಂತ ಎಕ್ಸ್ ಬ್ರೆಕ್ ಇವನೆ
ಹ್ಮ್ ಬಾರಿ ಬೀಡಪ್ಪ್ ಅವನ್
ಅದಕ್ಕೆ ಮತ್ತ ಅವನಿಗ್ ಇದರಲ್ಲಿ ಮತ್ತ ನಮ್ಗೂಡ ಬರ್ತಿನಿ ನಿಮ್ ಗೂಡ ಅಂತ ಅಂತಾನ ಎನಂತ ಇವಿಗೆ ಕಿ ಕಿಗಲ್ಲ ಅಷ್ಟ ಸ್ಟಾರ್ಟಿಂಗ್
ಹ್ಮ
ಆಮೇಲೆ ಯಾವ್ದ ಸಜಾಲ್ಲಿಲ್ಲ ಅವ ಒಂದ್ ಮಾತ್ ಕೇಳ್ರಿ ಅಂತ ತಂದ್ವಿ ಅವಾಗಚ್ಚಿ ಕೆ ಕೆ ಕೆ ಕೇಳದ್ರವನಿಗಿ ಅವಾಗಿದ್ ಮಾಡಿದ ನಾವ್
ಅವ್ ಹುಡುಗೆ ಸೆಲೆಕ್ಟ್ ಮಾಡ್ತಾನ ಲೇ ಆವ್
ಹ್ಮ ಬಾಳ ಇದಾನವ್ ಹ್ಮ್
ಶಿವೆನ್ ಪೋಸ್ಟ್ ಡೇಂಜರ್ ಬಿಟ್ಟಾನ್
ನಾನ್ ನೋಡಿಲ್ಲ ರಾತ್ರಿ ಮಕ್ಕೊಂಡಿದ್ದೆ ಮುಂಜಾಲ್ ಹೋಗಿ ಲೈಕ್ ಮಾಡೀನ ನಾನು
ನಾನು ಈಗೇ ಲೈಕ್ ಮಾಡೀನಿ ರಾತ್ರಿನೇ ಬಿಟ್ಟಾನ ಅವ
ಹ್ಮ್ ಎಲ್ರೂ ಬಿಟ್ರಿ ಪೋಸ್ಟ್ ನಾನೂ ಋತ್ವಿಕ ಇಬರಿಲ್ ನೋಡ
ಋತಿಕೇ ಬುಡೂದಿಲ್ ತಮ್ಮ ನೀ ಟೆನ್ಷನ್ ತೊಬೇಡ ನೀ ನೀ ನೀ ನೀ ಬುಡ್ ಸುಮ್ಮನ್ ಅವ್ ರುಚಿ ಲ್ಲ ಏಟ್ ಚಂದ್ ಪೋಟ ಇರ್ತವ ಏನ್ಲೆ ಪೋಟನೆ ತೆಕೊಳದ್ ಚಂದ ಚಂದ ಪೋಸಗಳ ಹೆಂಗ ಸಿಕ್ಕಂಗ ಪೋಸ್ ಕೊಡ್ತನ ಹೊಗ
ಹ ಚೊಲೋ ಇಲ್ಲನಂತನಪ್ಪ ಫೋಟೋ ಒಂದ ನೋಡಿದ್ರ ಚಲೋತ್ತೆಗದಿಲ್ಲ ಚಲೋ ಮಾಡಿಲ್ಲ ಅಂತನ್ ಅವ್ ಫೋಟೋ
ಹ್ಮ್
ನಾವೊಂದು ಎಡಿಟ್ ಮಾಡಿನೀ ಬಟ್ ಅದು ಸ್ವಲ್ಪ್ ಚಲೋ ಬಂದದ್ ಬುಡ್ಲೆ ಬ್ಯಾಡನಂಗ ಆಗ್ಯಾದ್
ಚಲೋ ಬಿಡ್ಲಿ ಅವನ್ ಬಲಿ ಎಂತ ಚಂದ ಪೋಟೋ ಅದ ಚಂದ ಚಂದ ಆ ಸ್ಟೋರಿ ಪ್ರ ಇನ್ಸಟ್ಟಗ್ರಾಮ್ಮ ಪ್ರೊಫೈಲ್ ನೋಡಿಲ್ಲಾ ಹೆಂಗ ಇಡತಾನವ
ಹ ಹ್ಮ ಜಾತ್ರಿ ಮಾಡ್ತಾನವ ಪುರ್ ಪ್ರೊಫೈಲ್ ಫೋಟೋ
ದೊಡ್ಡರಪಲೆ ಇಡತಾನ ಏನ ಅವು ಅಂಕಲ್ಗಳ ಇಟ್ಟಂಗ ಇಡತಾನ್
ಹ್ ಹ್ಮ ನೋಡ್ಬೇಕ್ ನಾನೀಗ್ ನೋಡ್ತನಿ ಒಂದ್ ಫೋಟೋ ರಡಿಯಾಗದ ಏನೊಂದ್ ಪೋಟೋ ನೋಡ್ಬೇಕ್
ಎಡಿಟ್ ಮಾಡಬಡಲೆ ನೆಚರದ ಎಲ್ಲ ಎಡಿಟ್ ಮಾಡಬಾಡದ್ ನಿಮೌನ್
ಅದು ಚೊಲೋ ಬಂದಿಲಲೆ ಫೋಟೋ ಪುರ್ ಬ್ಲಾಕ್ ಬಂದದ್ ಅದು ಅದಕ್ಕೆ ಸ್ವಲ್ಪ ವೈಟ್ ಗಿನ್ ಮಾಡ್ಕೊಂಡ ಮಾಡಿದೆದ್
ಹ ವೈಟ್ ಮಾಡ್ಕೊ ವೈಟ್ ಮಾಡ್ಕೊ ಆದ್ರ ನೇಚರ್ ಮಾಡಕ ಹೊಬೇಡ್ ನೇಚರ್ ನಾಚುರಲ್ ಕಾಣಬಕ್ಕಲ್ಲಿ
ಒ ಪೂರ ಇದು ಬಂದದ್ ಅಂದ್ರೆ ಚಾಟ್ ಜಿ ಪಿ ಟಿದಾಗ್ ಎಡಿಟ್ ಮಾಡೇನಿ ಸ್ವಲ್ಪ ಒನ್ ಲೆಕ್ಕಕ್ ಬಂದದಾ
ನೋಡ್ಬಕ್ ಡೌಟ್ ಬಿಡದ ನಾನ್
ಸ್ಟೋರಿಟ್ಟನಲ್ಲ ನಿನ್ನಿ ಅದೇ ಫೋಟೋ ಅದ ಬಟ್ ಅದು ಎಡಿಟ್ ಮಾಡಿನಿ ಸ್ಟೋರಿಟ್ಟದೆ
ಅದಕ್ ಬಿಡ್ ಯಾವ ಪೋಟ ತಕೊಂಡ ಇಲ್ಲಿ ಹಚ್ಕೊಂಡು
ಅದ್ ಚಲೋ ಬಂದಿಲ್ಲಲ್ಲೆ ಯಪ್ಪಾ.
ನಾನು ನಾನ ಋತುಗೇನ ಫೋನ್ನಗ ಫೋಟೋ ತಗೊಂಡಲ್ವಾ ನಾನು ನೀನು
ಹ್ಮ
ಏನಾ ಹೊಟ್ಟೆ ತಗೊಂಡಿಲ್ಲ ನಾನು ನಂದ.